ಹಲೋ ಚೆನ್ನಾಗಿದ್ದೀರಾ
ಹಾಯ್ ಚೆನ್ನಾಗಿದ್ದೀವಿ
ಹಾ ಊಟ ಆಯ್ತಾ ಟಿಫಿನ್ ಆಯ್ತಾ
ಹ್ಮ ಹಾಗೇತ್ರಿ
ಹ್ಮ ಇನ್ನೇನ್ ವಿಶೇಷಾ ಕಾಫಿ ಎನ್ ನೀವ್ ಕಾಫಿ ಕುಡಿತೀರಾ
ಹಾ ಕುಡಿತೀವ್ರಿ ಕಾಫಿ
ಟಿ ಕಾಫಿ
ಹ್ಮ ಬೆಳಿಗ್ಗೆ ಕಾಫಿ ಆ ಮತ್ತೆ ಇನ್ಸ್ಟೆಂಟ್ ಕಾಫಿ ಸಾಯಂಕಾಲ ಟೀ
ಹಾ
ನನ್ಗ ಕಾಫಿ ಅಂದ್ರೆ ಬಾಳ ಹುಚ್ಚು ಬರ ಕಾಫಿನೇ ಕುಡಿತನ ನಾನು
ಹೌದಾ ಹ್ಮ್ ಕಾಫಿ ಅಂದ್ರ ತ್ರ ಬಾಳ ಜನ ಇಷ್ಟ ಪಡ್ತಾರ
ಹ್ಮ್ ಅದು ಬೇರೆ ಹೆಣ್ಮಕ್ಳಿಗೆ ಸೋಸೋದು ಕೂಡ ಇ ಇರಲ್ಲಲ್ಲಾ ಬೇಗ ಹಂಗ ಹಾಕೊಂಡ್ ಹೆಂಗ ತನ್ಕೊಬಿಡದು ಟೀ ಆದ್ರೆ ಕುಚ್ಬೇಕು ಬು ಅದನ್ನ ಸೋಸ್ಬೇಕು
ಹ್ಮ ಅದೇ ಹ್ಮ್ ಹ್ಮ್
ಮೊನ್ನೆ ಒಂದು ತೋಟಕ್ ಹೋಗಿದ್ವಿ ನಮ್ ಫ್ರೆಂಡ್ಸ್ ಎಲ್ಲ ನಾವವು
ಹೌದಾ ತೋಟಕ್ಕೆ ಹೋಗಿದ್ರಾ ಹ್ಮ ಹ್ಮ ಏನು ಬೆಳಸಿದಾರ ಅಥವಾ ಆಟದಲ್ಲಿ
ಏನಿಲ್ಲ ಸುಮಮ್ಮನೆ ನೋಡೋಣಂತ ಆ ಎಲ್ಲರೂ ಎಲ್ಲ ನ ಹೊರಗಡೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ನನಗ್ ಗೊತ್ತಿರದೊಂದು ಅಡಿಕೆ ತೋಟ ಗೊತ್ತಿತ್ತು
ಆ ಹೋ ಹ್ಮ್
ಸಂಡೂರಲ್ಲಿ
ಸಂಡೂರ್ಲ್ಲಿ ಹೋಗಿದ್ರಾ ಹ್ಮ್
ಬಾಳ ಚೆನ್ನಾಗ ಐತೆಲ್ಲ ಆದ್ರೆ ವಾತಾವರಣ ಗ್ರೀನ್ ಗ್ರೀನ್ ಆಗಿ ಈ ಸೂಪರ್ ಇರ್ತತಿ ಪ್ಲೇಸ್ ಅಲ್ಲಿ
ಹೌದಾ ಹ್ಮ್ ಹ್ಮ್ ಹೋಗನ್ ನಾವು ಕೂಡ ಯಾವಾಗಾದ್ರು
ಹಾ ಹಾ ಹೋಗಿದ್ವಿ ಹ ಬಸಗೆ ಹೋಗಿದ್ವಿ ಅಲ್ಲಿ ಇಲಕಂಡು ಒಂದು ಅಲ್ಲಿ ಮ ಮನೆಯೆಲ್ಲ ಹೊರಗಿಡ ಊರ ಹೊರಗ ಇಡ್ತಾವೆ ಒಳಗೆ ಹ ಎಲ್ಲ ಅರಣ್ಯ ಇದ್ದಂಗೆ ಕಾಲೇಜ್ ಇರುತ್ತೆ ಹ ಅಲ್ಲಿ ತೋಟಗಳುದ್ದಾವೆ ನಮ್ ಗೊತ್ತಿದ್ದವರ್ ತೋಟಗಳ ಇದಿದಾವೆ ಒಳಗ ಹೋಗಿ ಕಿ ಎಲ್ಲಾ ಕಾಲೇಜ್ಗಳಲ್ಲಿ ನೋಡ್ಕೊಂಡು
ಹಾ
ತೋಟ ಇದೆ ತೋಟದಲ್ಲಿ ಒಂದು ದೇವಸ್ಥಾನ ಇದೆ ಹ ಅಲ್ಲಿ ಹೋಗಿ ದೇವಸ್ಥಾನಗೆ ಮುಗುದು ಚೆನ್ನಾಗಿ ಆಮೇಲೆ ತೋಟದಲ್ಲಿ ಅಡಕೆ ತೋಟ ಬಾಳೆಹಣ್ಣ ನಿಂತು ಬಾಳೆಹಣ್ಣು ಎಲ್ಲ ಇದ್ದಾವೆ ಅಲ್ಲಿ
ಹ್ಮ್
ಹೋಗಿ ಅಡಿಕೆ ತೋಟದಲ್ಲಿ ಚೆನ್ನಾಗಾಗಿ ಫೋಟೋಸು ರೀಲ್ಸ್ ಎಲ್ಲ ಮಾಡಿ
ಹ್ಮ್
ಆಮೇಲೆ ಬಾಳೆನ ಗಿಡದಕ್ ಹೋದ್ರಿ ಅಲ್ಲಿ ಬಾಳೆಣ್ಣ ಚೆನ್ನಾಗ ಇದಾವ ಸುಮ್ಮನೆ ಎಲ್ಲಾರ ನನಗ ನನ್ಗೆ ಅಂತೆ ಎಲ್ಲ ಗೊನೆ ಗೊನೆಗೆ ಅಡ್ಕೊಂತ ತಿನಕತ್ತತ್ಬಿಟ
ಸಯ್ಯ ಹ್ಮ
ಹ್ಮ್ ಹ್ಮ ಸೀಯಾ ಅಣ್ಣು
ಹಾ ಹಾ ಹಾ
ಅಲ್ಲೊಂದ್ ಅಲ್ಲೊಂದ್ ಅಣ್ಣ ಆಗಿರ್ತೈತಿ ಒಂದೊಂದ್ ಗೊನೆಯಾಗ
ಹೌದಾ
ಹ ಎಲ್ಲಾ ಅರ್ಕೊಂಡ್ ಅರ್ಕೊಂಡ್ ತಿ ಚದರ್ ಸುನೆ ಸಿ ಎರ್ ಸಕ್ರಿದ್ದಂಗ ಬಯಾಗ ಸುಮನೆ
ಹೌದಾ
ಹ್ಮ್ ಆ ವೇಳೆ ಅಲ್ಲಿ ಒಂದು ಇದು ಒಂದಿತ್ತು ಅದೇನ ಅಣ್ಣ ಅಂತ ನೋಡೋದು ಬೀಜ ಇರ್ತದಲ್ಲ ಒಳಗದು
ಏನು ಅದ
ಅದು ಮುಳ್ಳು ಮುಳ್ಳು ಹ್ ಅಳಸ ಅಸಲಣ್ಣಿಂದ ಮರ ಐತೆ ಅಳಸಲಣ್ಣು ಸುಮ್ನೆ ಅಸ ಅಲೊ ಎಳೆ ಬಿದ್ಬಿಟ್ಟಿದ್ ಅಲ್ಲೊಂದ ಅಲ್ಲೊಂದಂದು ಗಿಡ ಕ್ಕ ಮರಕ್ ಕೆಳಗವರೆಗೂ ಇಳ ಬಿದ್ದಾವ ಅ ದೇವ್ರ ಸೃಷ್ಟಿ ನೋಡು ಬುಡಕ ಎಲ್ಲಲ್ಲೆಲ್ಲ ಉಟ್ಕೊತಾವ
ಹ್ಮ್ ಅದೇ ಅದೇ ಹಾ ಹಾ ಹೌದಾ ಹ್ಮ ಹ್ಮ್ ಹ್ಮ್ ಹೌದ ತಗೊಂಬಂದ್ರೆ ಮನೆಗೆ
ಇಲ್ಲ ಅಲ್ಲಿ ತೊಡ್ದನ್ ಕೇಳ ಕಂಡವಿ ಅದ ಇನ್ನ ಕಾಯತ್ಂತೆ
ಹೌದಾ ಹ್ಮ್ ಕಾಯಿನೇ ತರ್ಬೇಕಾಗಿತ್ತು ಒಂದು ಸಣ್ಣದ ಅದು ಅಳ್ಸಿಣ ಹಣ್ಣಂದು ಬಿರಿಯಾನಿ ಮಾಡ್ತಾರ ಹ್ಮ ಹ್ಮ ಕಾಯಿನೇ ತರಬೇಕಕ್ಗತ್ತು ನೀವು
ಏನೋ ತರ್ಲಿಲ್ಲನ್ನ ಹಾಲಲ್ಲಿ ಇರ್ತದಲ್ಲ ಅದ ಇನ್ನ ಕಾಯಾದ್ರೆ ಹಾಲ್ ಬಾಳ ಇರ್ತ ಜತೆ
ಮತ್ತೆ ಅದ್ರಿಂದಾನೇ ಮಾಡ್ತಾರೆ ಮತ್ತೆ ಹ್ಮ್
ಚೆನ್ನಾಗ್ ನೋಡ್ಕೊಂಡ್ವ ಆಮೇಲೆ ಅಲ್ಲಿಂದ ನಡ್ಕೊ ಅಂತ ಬಂದ್ ಎಲ್ಲಾ ನೋಡ್ಕ ಕಂತಾ ಆ ಎಲ್ಲ ಯುನಿವರ್ಸಿಟಿ ಕಾಲೇಜ್ ಇದಲ್ಲಿ ಎಷ್ಟು ಗ್ರೀನ್ ಗ್ರೀನ್ ಆಗಿರುತ್ತಲ್ಲ ಅದ್ರಾಗಿನ ಅಲ್ಲೇ ಇರ್ಬೇಕಕ್ ಅನಸತೆ
ಅದೇ ಅದೇ ಹ್ಮ್
ಕ್ಕೋ ಅಂತ ಬಂದು ಆಮೇಲೆ ಇನ್ನೊಂದು ಬಸ್ ಸೇರಿದ್ವಿ ಇಲ್ಲಿಗೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆಳಿದಯಾ
ಹೌದಾ
ಹ್ಮ್ ಆ ದೇವಸ್ಥಾನಕ್ಕೆ ಬಸ್ ಬಂತು ಗೋರ್ಮೆಂಟ್ ಬಸ್ ಏರಿದ್ವಿ ಏರಿದ್ರೆ ಅಲ್ಲಿ ಕುಮಾರಸ್ವಾಮಿ ಟೆಂಪಲ್ ಹತ್ತ ಹತ್ರ ಓದ್ವಿ
ಹ್ಮ್
ಹನಾದ್ರೆ ಇಳಿದು ದರ್ಶನ ಮಾಡ್ಕೊಂಡು ಹ್ಮ್ ಎಲ್ಲ ನೋಡ್ಕೊಂಡು ಚೆನ್ನಾಗ ತೆ ಅಲ್ಲಿ ಕೂಡ ಬಾಳ ಚೆನ್ನಾಗೈತೆ
ಹ್ಮ್ ನಾವ ಯಾವಾಗ ಅವಾಗ ಸ್ಕೂಲಲ್ಲಿ ಕರ್ಕೊಂಡ್ ಹೋಗಿದ್ರು ಕುಮಾರಸ್ವಾಮಿ ಗುಡಿಗೆ ಸಂಡೂರು ಅವಾಗ ಹೋಗಿದ್ದೆ ಲಾಸ್ಟ್ ನಾನು ಮತ್ತೆ ಹೋಗಿಲ್ಲ ಮತ್ತೆ ಹೋಗಬಕ್ ಅನಿಸ್ತಾ ಇದೆ ಹೋಗ್ಬೇಕು ಹ್ಮ್ ಅದೇ ಹಾ
ಆಮೇಲೆ ನೋಡ್ಕೊಂಡ್ವಿ ಅದ ಪಸ್ಟ್ ಕುಮಾರಸ್ವಾಮಿ ಹೆಣ್ಮಕ್ಳು ನೋಡ್ತಿದ್ದಿಲ್ಲ ಇವಾಗ ಇವಾಗ ನೋಡ್ತವಿ ಶಗರ
ಹೌದನಾ ಹ ಅವಾಗೆಲ್ಲ ನಾವೇನ್ ನೋಡ್ಲಿಲ್ಲ ನಾವು ಹ್ಮ್
ಹೆಣ್ಮಕ್ಳು ನೋಡ್ಬಾರ್ದಂತ ಇತ್ವಾಗ ಯಾರು ಬೆಂಗಸು ಚಾಲೆಂಜ್ ಮಾಡಿ ನನ್ಗ ಏನನ್ ಆದ್ರೆ ನೋಡ್ತನ ಅಂತ ಹೋಗಳ
ಹೌದಾ
ಹ ಅವಾಗ್ಲಿಂದ ಹೆಣ್ಮಕ್ಳು ನೋಡ್ತಾದಾರ
ಅಯ್ಯೋ ಹ ಆ ಗೋರ್ಮೆಂಟ್ ಅವಾಗ ಇ ಮಾಡಿದ್ದೆ ಹೋಗುವ ನೋಡ್ಬೋದಂತ ಹ
ಆಮೇಲೆ ತಾಯಿ ತಾಯಿ ಇರ್ತಾಳೆ ಪಕ್ಕಕ್ಕೆ ಪಾರ್ವತಿ ಆಹ ಅವರ್ ತಾಯಿ ಇರ್ತಾವ ಕುಮಾರಸ್ವಾಮಿ ತಾಯಿ ಆ ಆ ಆ ಟೆಂಪಲ್ ನಲ್ಲಿ ವಿಭೂತಿ ಕೊಡ್ತಾರೆ ಎಷ್ಟು ಕಣ್ಣೆ ಕಣ್ಣೆ ಇರ್ತತಿ ಅದು ಕುಮಾರಸ್ವಾಮಿ ಒಂದು ಹೂ ಬೆಟ್ಟ ಇದೆ ಅಂತೆ ಅದು ಬೀ ಬತ್ತಿದ್ದು
ಹೌದಾ ಹ
ಅದು ಕುಮಾರಸ್ವಾಮಿ ಸ್ಟೋರಿ ಐ್ತ ಉಟು ಹ್ಮ್ ಅದು ಕಣ್ಣೆ ಕಣ ಇಡ್ತತ್ತ ಆ ಕಣ್ಣೆ ಕಣ್ಣೆ ಆ ದೇವಸ್ಥಾನಲ್ಲಿ ಕೊಡ್ತಾರೆ
ಹೌದಾ ಹಾ ನೋಡ್ರ
ಅದು ಸ್ಟೋರಿ ಇದೆ ಒಂದು ಕುಮಾರಸ್ವಾಮಿದು ತಾಯದುು ಹ್ಮ್ ಅದ ಹೆಂಗಂದ್ರೆ ಆ ಕುಮಾರಸ್ವಾಮಿ ಹುಡುಗಿ ನೋಡಕ್ ಹೋಗಿದ್ರಂತೆ ತಾಯಿ ತಾಯಿಯ ಎಲ್ಲಾ ಕುಮಾರಸ್ವಾಮಿ ನೋಡಕ್ ಹೋಗಿದ್ರಿ
ಹ್ಮ್
ಆ ತಾಯಿ ಇದ್ಕೊಂಡು ಹೆಂಗದಾಳಪ್ಪ ಹುಡ್ಗಿ ಅಂದ್ರೆ ಎಲ್ಲ ಇನ್ನಂಗೆ ಇದ್ದಾಳ ಅ ಅಂದನಂತೆ
ಹಾಂ
ಆ ತಾಯಿ ಹಂಗ ಎಲ್ಲಾ ನಿನ್ ಹಂಗ ಇದ್ದಾಳ ಹಂಗ ಹೆಂಗಂದೆ ನೀನು ಅಂತ ಇಬ್ರಗ್ ಜಗಳಾಗಿ ನಿನ್ನ ನಾ ನಾಲ್ಕು ಕುಡ್ದಿದ್ದೆಲ್ಲಾ ನಿನ್ ಕಕ್ಕು ನಾನ ಹಾಲ್ ಕುಡಸಿದ್ದ ನೀನ್ ಎಲ್ಲ ಕಕ್ಕ ಅಂದ್ರೆ ಅಲ್ಲಿ ಅದ ಕಕ್ಕೇನಂತೆ ಗುಡ್ದಾಗ
ಹ್ಮ್ ಅಯ್ಯ ಹ ಹಾ
ಈ ಬುತ್ತ ಆಗೇತ್ತಂತದ್ದು ಗುಡ್ಡ ಅಲ್ಲಿಂದಲ್ಲ ಹ ಅದು ಗುಡ್ಡದಲ್ಲಿ ಹೋಗಿ ಕಣ್ಣ ಕಣ್ಣ ಕಿತ್ಕೊಂಡ್ ಬರ್ತಾರ ಕೆಲವರಲ್ಲಿ
ಓಹೋ ಅಲ್ಲಿ ಸಂಡೂರಲ್ಲೇ ಐತೆ ಗುಡ್ಡ ಅದು
ಹ್ಮ್ ಅಲ್ಲೇ ಕೆಳಗೆ ಐತೆ ಕುಮಾರಸ್ವಾಮಿ ಗುಡ್ಡದ ಕೆಳಗೆ ಒಂದು ಗವಿ ತರ ಇರ್ತತಿ ಬಾಳ ಕೆಳಗ್ ನಡ್ಕೊಂತ ಹೋಗ್ಬಕ್ಲ್ಲಿ ವೈಕಾಲ್ ಏನಿರಲ್ಲ ಅಲ್ಲಿ ಅಲ್ಲಿ ಹೋಗ್ಕ್ಕು ಅಲ್ಲಿ ಒಂದು ಗುಡ್ಡೆ ಒಂದು ಒಂದ ದೇವಸ್ಥಾನ ಪೂರಾ ಕೆಳಗಐತದ ಅಲ್ಲಿ ನದಿ ಹರಿತಿರ್ತೈತಿ ಒಂದು ನವು ಒಂದು ಕೊಳ ಅರಿತಿತೈತೆ ಒಂದ್ ದೇವಸ್ಥಾನ ಐತಿ ಅಲ್ಲಿ ಒಂದು ಈಗತ್ತಿದ ಐತಿ ಬೆೇಟ್ಟ ಸಣ್ಣದ ಹ್ಮ್ ಅದು ಅಲ್ಲಿಂದ ತರ್ತಾರೆ ನೋಡಿ ಈ ಬತ್ತಿ ತಯಾರು ಮಾಡಿದ
ಹೌದಾ ಹಾ ಹಾ ದೇವ್ದಷ್ಟ ಮಹಿಮೆ ಅದು ಹ್ಮ್ ಹ್ಮ ನೀನ್ ಹೇಳ್ತಾ ಇದ್ರೆ ನಮ್ಗೂ ಹೋಗ್ಬೇಕು ನೋಡ್ಬೇಕು ಅನಸ್ತ್ ಇದೆ
ಅದು ಕುಮಾರಸ್ವಾಮಿ ದೇ ದೇವಸ್ಥಾನವರೆಗ್ ಹೋಗ್ತಿವಲ್ಲ ಕೆಳಗಡೆ ಹೋದ ಕೆಳಗಡೆ ಹೋಗಿದ್ದು ನಾವು ಚಿಕ್ಕೋರಿದ್ದಾಗ ಹೋಗಿವಿ
ಹ್ಮ್
ಬಾಕ್ಸ್ ಕಟ್ಕೊಂಡು ನಮ್ಮ ಅಮ್ಮರೆ ಎಲ್ಲ ಕರ್ಕೊಂಡು ಹೋಗ್ತಿದರು ಅವಾಗಲ್ಲಿ ಹ್ಮ ಅಲ್ಲಿ ಹೋಗ್ಬೇಕಕ್ಂದ್ರೆ ಧೈರ್ಯ ಇರ್ಬೇಕು ಕಾಡು ಅಡ್ವಿ ಅದು
ಹೌದು ಹ್ಮ್ ಹ್ಮ್ ಹಾಗೆ ಹಾಗೆ ಹ್ಮ
ಅದು ನಿಧಾನ ನೋಡ್ಕೊಂಡ್ ಬರೋ ಪ್ಲೇಸ್ ಒಳಗೆ ಎಳಿಬೇಕಂದ್ರೆ
ಹೌ ಹೌದಾ ಹ್ಮ ಅದೇ ಅದೇ ಹ್ಮ್ ಹ್ಮ್ ಅದೇ ಅ ಹ್ಮ್ ನೋಡ್ ಹೋಗ್ಬಕ್ ನಾವು ಹೋದಾಗ ಯಾವಾಗಾದ್ರು ಬರಿ ನಮಗ್ ಏನಾದ್ರು ಹೇಳುವಂತ್ರಿ ತೋರ್ಸವಂತ್ರಿ ಹಾ ನಾವ ಹೋದಾಗ. ಹಾ ಕರ್ಕೊಂಡ್ ಹೋಗ್ತೀವಿ ಕಾರಲ್ಲೇ ಹೋಗ್ತೀವಿ. ಹಾ ಹಾ ಹೌದಾ ಹ್ಮ್ ಹ್ಮ್
ಎಲ್ಲಾ ತೋರ್ಸ್ಕೊಂಡಂಬ್ತೀನಿ ಪ್ಲೇಸಸ್ ಹಂಗೆ ಕುಮಾರಸ್ವಾಮಿ ದೇವಸ್ಥಾನ ಮುಗಿ ತ್ತ ಆಮೇಲೆ ಸ್ವಲ್ಪ ಮುಂದಕ್ ಬಂದ್ರೆ.
ಹ್ಮ್
ಹರೆ ಶಂಕ್ರ ಅಂತೈತೆ.
ಹೌದಾ ಹ್ಮ್
ಹ್ಮ್ ಹರಿಶಂಕರ ಅಂತೈತಿ ಅವು ನೀರ್ ಎಲ್ಲಿಂದ ಬರ್ತಾವ ಯಾರಿಗ ಗೊತ್ತಿಲ್ಲ. ಅಲ್ಲಿ ಬಸವಣ್ಣನ ಬಾಯಗ್ಲಿಂದ ನೀರ್ ಬಿಡ್ತಾವ ಬಿಳ್ತಾವ ಕೆಳಕ್ಕ.
ಹೌದಾ ಹ್ಮ್ ಹ್ಮ್
ಅಥವಾ ಪೈಪ್ ಹಾಕಿ ಒಂದ ಬಸವಣ್ಣ ವಿಗ್ರಹ ಐತೆ ಅದ್ರಾಗ್ಲಿಂದ ನೀರ್ ಬೀಳ್ತಿರ್ತಾವ. ಅವು ಎಷ್ಟು ಸಿ ಅ ಅಂದ್ರೆ ಎಷ್ಟು ಕೂ ಅಂದ್ರೆ ಫ್ರಿಜ್ನಾಗ ಇಟ್ಟಿರ್ತಾರಲ್ಲ ನೋಡ ಅಂತ ಕೂಲ್ ಇಡ್ತಾವ ನೀರ್.
ನೋಡ್ರಿ ಹ್ಮ ನೋಡು ಹ್ಮ್ ಹ್ಮ್
ಬಾಳ ಸಿ ಇರ್ತಾವ.
ಹ್ಮ ಹಾ
ಅಲ್ಲೇ ಒಂದ್ ದೇವಸ್ಥಾನ ಇದೆ ಅ ಬೀಳಲ್ಲಿ ಒಂದು ಕೊಳ ಒಂದು ಹಿಂಗ ಅವ್ ತರ ಇದೆ ನೀರ್ ಬೀಳ್ತ ನೇ ಇರ್ತಾವ ಎನಿ ಟೈಮ್ ಬೀಳ್ತಾನೆ ಇರ್ತಾವ ನೀರಲ್ಲಿ.
ನೋಡ ಹಾ ಹಾ ಅದೇ ಅಲ್ಲ.
ತಿವವಲ್ಲಿ ಹಂಗೆ ಬೀಳ್ತಾನೇ ಇತಾವ ಸ್ಟಾಪೇ ಇಲ್ಲ ನಾನ್ ಸ್ಟಾಪ್.
ಅದೇ ಅದೇ ಹ್ಮ್ ಹ್ಮ್ ನೋಡ್ ಹ್ಮ್.
ಅವೆಲ್ಲಿಂದ ಬರ್ತಾವೋ ಗೊತ್ತಿಲ್ಲ ನೀರ್ ಮತ್ತೆ.
ಗೊತ್ತಿಲ್ಲ ಹ್ಮ್ ಅದೇ ಅದೇ ಅಲ್ಲ ಹ್ಮ್ ಹ್ಮ್ ಹ್ಮ ಎಟ್ರಿ ಹ್ಮ್ ಹ್ಮ ಹ್ಮ್
ಮತ್ತೆ ಹೋಗಾನ ಹೇಳಿ ಕರ್ಕೊಂಡ್ ಹೋಗ್ತೀನಿ.
ಆಯ್ತ್ರಿ ಹ್ಮ್ ಯಾವಾಗಾನ ಹೋಗಕ್ ನಾ ಮುಂಚೆನ ಒಂದ್ ದಿವಸ ಮುಂಚೆ ಫೋನ್ ಮಾಡ್ತೀನಿ. ಹ್ಮ್ ಹೋದ್ರೆ ಆಯ್ತು ಹ್ಮ್ ಸರಿ ಹಾ. ಸರಿ ರಿ ಇರ್ತೀವ್ರೀ ಬಾಯ್